ಬಳ ಹತ್ ಮಕಂಡ.
ಎಚ್ಚರ್ ಇರ್ತಾನ ಈಗ ಹಂಗಾರ ಎಲ್ಲ ಕೇಳತಿರತ್ತಾನ . ಇಲ್ಲಪ್ಪ ನಮಗೆ ಆರಾಮ ಇಲ್ಲಪ್ಪ.
ನಿನಗೆ ಆಾರಾಮ ಇಲ್ಲ
ಏನ್ ಲ್ಲ
ಏನಿದೆ
ಹ ನಿಮಿಯ ನಿನ್ನ ನೋಡ್ಲೆ ನೀನ್ ಮಾತಾಡ್ಸಕ್ಲ ಇಲ್ಲಿಗೆ ಬಂದಿರ ಏಮಾತಾಡಸಕ ಫೋನ್ ಕೊಡ್ರಲೆ ಏ ಮಾತಾಡಸಕ್ ಫೋನ್ ಕೂಡ್ ಏನ್ ಬಂದೈತಿಗಏನ್ ಕೊರೋನಾ ಬಂದೈತಿನ್ ಏಡ್ಸ್ ಬಂದೈತಿ ಜಿಲ್ಲದಿ ಹಣ್ಮೆ ಅಲ್ಲಾ ಹಣ್ಮೆ ಜಲ್ದಿ ಸಾಯ ನಿಂದು ಇದು ಒಂದು ಹೂವಿನ ಹಾರ ಒಂದು ಹತ್ತುಪ ಅವ್ರ ಕೊಡ್ಲಿಲ್ಲ ಅಂದ್ರ ತೊಗೊಂಡ ಬಿಡ ಮಲೆನಮ್ಮ ಹಣ ಮಂತ ಸ ನೀವು ಬಡ್ಡಿ ಹಂಗ್ ಕೊಟ್ಟರಅಂತೆ ನಮ್ಮ ಹಣಮಂತ ಸ ಯಾರನ್ನ ತ ಬಂದ ಕಡ ಯಾರ ತಷ್ಟ ತೋರ್ ಬಿಡ್ತೀವಿ ಹುನ್ಲೇ ಒಂದ್ ಮೂರ್ ನಾಕ್ ದಿನ ಇಟ್ಬ ಬುಡ್ತನಿ
ಟು ಕೊಡ್ತು ನಿಿಸೀ
ಪಬ್ಲಿಕ್ ಇಟ್ಟು ಅಕೌಂಟ್ ನಾನೇ ದಿಸ ಕೋತ ಬಿಟ್ಟಂದ್ರ ನೆಕ್ಸ್ಟ್ ಮ್ಯಾಚ್ ಎ ಬ್ಯಸ್ರ ಬಿಡತ ಈಿತ ರೊನಾಲ್ಡ ಅ ಈಗ ಎಲ್ಲಾರೂ ಅವೇದಿಲ್ಲ ಎಲ್ಲಾರ ಅವವೌದಿಲ್ಲ ಈ ಎ ಸವತ್ತು ಹೊರಗೆಾರ ಇ ಚಾತಿಕಟ್ ಚುಡಿಗ ಎಲ್ಲೆ ದೇವದ ಹ್ಮ ಹ್ಮ ಹ್ಮ ಹ್ಮ ಹ್ಮ್
ಹೌ
ಒಕ್ಷ ಮಕ್ಕಾಲೆ ಆಡ್ಿಸಿ ಮಾನ್ ಆರಾಮ ಎಲ್ಲ ಅಂತ ುಲ್ಲಾಡ ಅಲ್ಲಿ ಚಲ ಚಾರ್ ಚಾರ್ ರಾಜಕುಮಾರ್ ಕ ಮಜಾ ಆ
ರ್ತ
ಏ ಹಾಗಲ್ಲ ಆರಾಮಲ್ಲ ಬೇಸ್ ಬಿುಡಗ ಮಕ್ಕನಕ ಬರ್ತ್ತ ಸಟ ಒ ಗರಬ ನ ೇ ನಾಳೆ ಎಂಟ ಮಲಜೆ ಓರ್ವಕ್ ಅಂದಕೊಂಡಿದನೇನೆ ಹ್ಮ್ ಬಾ ನಾ ಎಾಗಲ ರೆಡಿಯಾಪಾ ನೀ್ ಓದ ಬ ಬಿಟ್ಟು ಎದಕ್ ಕರಕರಿನ ಯಾವಾಗೂ ಬ ಹ್ಮ್ ಸಡಿ ಫೋನ್ ಹಚ್ಚ ನೀ ಒಂದ್ ಹತ್ತು ನಿಮಿಷ ವು ಬಾಳಂಗ್ ಕೊಳ್ಳತ ಅಂದಿದ್ದೆ ಮಾತಾಡ್ಸಕ್ಕ
ಹ
ವರ್ಗದೆ ಮ ನನಗ ಆರಾಮ್ ಬಂದು ಆರಾಮ ಗ್ರಾಮನ್ನ ಕಾಲೇಜ ಬಿಟ್ಟ ಅ ಮ ಬಿಟ್ಟಿದೆ ಸಮಾನ ಇದು ದರವಂದು್ ಬಿಡಿದಾ
ಇಲ್ಲ ದೊಡ್ಡ
ನ ಬ ಒಟ್ಟ ಮ ಹಾಗ ಮಾತಾಡ್ಸ್ಬೇಕು ಎ್ದಾಳಿಲ್ಲ ಫನಂದ ಬಂದಂದು ಏನ್ ಕೇಳ್ತಾ ನೋಡೋಗೆ.
ಏನ್ ಕೇಳ್ತಾತ ರೊಕ್ಕ ಅಂದ್ರೆ ಹೆಣಾನು ಬಾಯ ತೇರಿತ್
ಹಾ ಇನ್ ಇಂಗ್ಲೀಷ್. ವಿ ಸೇ ಮೆಜಿಷಿಯನ್ ಇನ್ ಫುಟ್ಬಾಲ್ ಇಸ್ ಸಿಂಪ್ಲಿ ಸ ನೇಮ. ಸರಿ ಅಪ್ಪ ನೇಮ್ಮಾರ್ಗೆ ಹೇಳ್ಟಿಲ್ಲ. ಇನ್ನೊಂದು ಏಳ ನಿಮಿಷ ರೆಸ್ಟ್ ಮಾಡು. ಇನ್ನೊಂದ ಯೋಳ ನಿಮಿಷ ರೆಸ್ಟ್ ಮಾಡು ಅದೇ ಹೋಗುತ್ಲಾಗ. ರೆಸ್ಟ್ ತಗೋಲೆ. ಹಾ. ನೀ ನಂದೊಂಡ. ಎಲ್ಲೆದಿ. ಎಲ್ಲಿ. ಬಾ ಇಲ್ಲಿ ಒಂದ ಸೆಕೆಂಡ್ ಹೋಗುನು.
ಹ್ಮ್.
ಹಾ.
ಇಚ. ತ್ರಾಸ ಏನ್ ಅತ್ತಿ ಮಾವಾ. ಏ ನನಗ. ನಂಗ ಒಂದ ಹುಡಗಿ ಬಂದಿತ್ತ
ಇಲ್ಲೆ ಯಾವದನ ತಿಳ್ಕೊ.
ಅ ಇವ ಗೊತ್ತಿಲ್ಲ ಇ ಇನು ಎಷ್ಟುಲೆ. ಹಾ ಹೌಲ್ಲ ಒಮ್ಮೆಥರ ಚಿರವು ಯಾವ ಯಾವಾಡವು. ಪೇಪರ್.
ಹ
ಹಾಗ ತಥಾ ಒಂದು ಪ್ಲಾನ್ ನೋಡ್. ಪೋಟೋ ಹೊಡಿ ಹ್ ಮತ್ತೆ. ಊಟಾ ಆಯ್ತಾ ಅಣ್ಣಾ ವಿಡಿಯೋ ಕಾಲ್ ಮಾಡ್.
ಈಗಲ್ಲ ಈಗ ಬದು ಹದು ಶಾಮ ಇಲ್ಲ ಸಂಖ್ಯಾ ಇ
ಈಲೆ ಎಲ್ಲ ಕುಲ್ಲಿ
ಹ
ಎಲ್ಲಲಿ ಪಶ್ಚನ್ ತ ಅಷ್ಟ ಬ ಹಟ್ರಿ ಇಂಟ್ರೊಡಕ್ಷನ್ ಐತೆ ಅದಐತೆ ಫಕ್ಷನ್ ಐತೆ ಒಟ್ಟು ಹೊರ್ದ್ಬಿಟ್ಟ ನ ನ ನಾಲ್ಕೈ ಬರ್ ನಾಲ್ಕೈದು ಮೂರು ದನ ಹೇಳಿದ ನಾಕೈದು ಹ ಅವರ್ ಕ್ರಡಕ್ಷ್ಷತ್ರ ಇಳ್ತ ಮದ
ನಡತದ ನೀ ಹ್ತ ಹೋಗ್ತ್ರ ಹದ ಬತ ಇವಾಗ ತಿವ ಕಂತ ನಾಮ ತ ಮಾ ಇಂಗ್ಲಿಷ್ ಭಾಷಾ ಕಡಿ ಸಿಂತ
ಹ್ಮ ಹ್ಮ ಬೇಡ
ಇದೋಡಿ ಬೇಯತ್ನ ಕೇಳ ನಿನ್ ರಾತ್ರಿ ನೆಜ್ ನೋಡಿದ್ದೇ ನೋಡಿ ಎಲ್ಲಾರು
ಹ
ಹಾ ಕೊಟ್ಟ ನಂಗ
ಅ
ಹವಾ
ಹ್ಮ
ಮಂಚಾಮ ಕುಲ್ಲ್ಲ ಒಡ ಮಚಾಮ ಸ್ಫೈ ಇದು ಒಂದು ಅದೊಂದು ದಟರ ಪೆಲಜಿ ಈ ಪೆಥಾಲಜಿ ಅಂದ ಅದು ಬಿಟ್ಟಬಡು ಯಾವಾಗ್ ಬೇಕಿತ್ತು ಅದೇ ನನಗೊಂದ್ ಫೋನ್ ಬಂತು ಕಡಮ ತ ಅದೇಲೆ ಮಾತ್ರ ಬಗ ಅ ಬರ್ದ ಅ ಹೊಟ್ಟೋದ ಡೌಟ್ಐತೆನ
ಹ ಎಂಬತ್ತು ರೂಪಾಯಿಂದು ಕಟ್ಟ ಮಾಡ ನಿಂಗಡ ಮಾಡಕ ಇವ ಬಂದ ನಕಾ ಪೆ ಪ ಪ್ರಕ್ಟಿಕಲ್ ಆದುು ಅದ್ಕೆ ಹೇಳದವ ಯಾರ್ ಪ್ರ್ಯಾಕ್ಟಿಕಲ್ ಒಂದು ಪ್ರ್ಯಾಕ್ಟಿಕಲ್ ಅಂದ್ರೆ ಏನಂತ ಆರ್ತ ಗೊತ್ತದೇನು ಏ ಅವ ಮಾಡದು ಗೊತ್ತಿಲ್ಲ ಕಾನ್ಸೆಪ್ಟ್ ಗೊತ್ತಿಲ್ಲ ಇನ್ನೇನ್ ಪರಂಂಬ ಹೇಳ ತ ಡಕ್ಟ್ಸ್ಟ ತಿ ಸ್ವ ಹ ಹ ಆ ಅ ಮತ್ತ ಕುಂದ್ರಿ ಅಲೊ ಕಾನ್ಸೆಪ್ಟ್ನ ಪರ್ಮಿ ಹೊಂದಿರ್ತಾನ ನಮಗೆ ಶಪ ಹ ಹ
ನಿಂದರತಾನ ಹಾ ಆಯ್ತಾ ಏನ್ ಬರ್ತ ನೋಡ್ಸನಿ ಆಯ್ತು ಹ
ನಿಮ್ಮಫೋನ್ಟ ಇಕಡೆ
ಹಾ ಅದು ಮುಂದೆ ಒಂದು ಕೇಳಕತ ಹಣ
ಹ ಸ
ಹ್ಮ ಹ ಎದ್ದೊಳಪ್ಪ ನೀ ಎದ್ದೊಳಪ್ಪ ಅಂದಾನೆ.
ಹ ಚ
ನಾವವು ಎ ದನ್ಸುತ್ತೆ
ಎಲ್ಲ ಪಸ ಕಲ್ಲ ನಾತೆ ಮ ಕ ನಾನ್ ಎದಾಗಬೇಕಂದ ನಾನು ಯಾಕ್ದ ಯಾರು ಎದ್ದ
ಅವನ್ಬಿಟ್ಟು
ಕಾನ್ಸೆಪ್ಟ್ ತಗೋತಿದ್ರಿ ಅವ ತನೆ ಪ ಬ ವಪ ತ ಊಟ ಹ ಆ
ಹ ಒನ್ನೇ ಪಿರ್ಡು ಹಾ ಹ
ಹ ಏನ ಇಪ್ಪತ್ ಇನ್ನ ನಲವತ್ ಸೆಕೆಂಡ್ ನಗಾಡ್ದೆ ನಾಗಾದೆ ನ ನ ಗೋದ ಎಲ್ಲ ರೂಮ ಪಾರೆ ಜ
ಹ್ಮ್ ಹ್ಮ್ ಸೇಣ
ತೋರ್ಸು
ಹ
ಹ